ಹಾ ಹೇಳ್ ಏನ್ ಮಾಡಾಕತಿದ್ದಿ
ಏನಿಲ್ಲ ಬೆ ಬೆಳಗಿನಾಗ್ ಬಂದಿಧ್ಯ ಮನೆ ಮೇಲೆ
ಕಾಲೇಜ್ ಮುಗುಷ್ಕನ್ ಮನೆಗ್ ಬಂದಿದ್ಯ
ಇಲ್ಲ ಮನೆ ಮೇಲ್ ಬಂದಿದ್ದೆ ಗಾಳಿ ಗಾಳಿ ತಗೊಳಕ
ಪ್ರವಾಸ ಹೋಗಿದ್ದಲ್ಲ ಪ್ರವಾಸ ಪ್ರವಾಸ
ನಾನಾ
ಹ್ಮ
ಯಾವಾಗಾ
ನಾವು ಹೋಗಿದ್ವಲ್ಲ ಅಲ್ಲಿ ಬೀಚ್ಗೆ
ಹಾ ನೀವು ಹಾ ಹೇಳ್ರಿ
ಅಂದ್ರೆ ಅದು ಹೆಂಗಂತಂದ್ರೆ ಫಸ್ಟ್ಗೆ ಒಂದ್ ಹಿಂಗ ಇವಾಗ ಬೀಚ್ ಇಂದ ಒಂದ್ ಸ್ವಲ್ಪ ಸ್ವಲ್ಪ ನೀರು ಹೊರಗಡೆ ಬಂದಿರ್ತದ ಅದು ಒಂದು ಲಗೂನ್ ಟೈಪ್ ಆಗಿರ್ತದಾ
ಹ್ಮ್
ಅದನ್ನ ದಾಟ್ಕೊಂಡು ಬೇರೆ ಬೀಚ್ಗೆ ಹೋಗ್ಬೇಕಿತ್ತಾ
ಹ್ಮ್
ಅಂದ್ರೆ ನಾವು ಫಸ್ಟ್ ಆ ಸ್ಥಳಕ್ ಹೋದಾಗ ಆ ಬಸ್ ಸ್ಟಾಪ್ ಇಂದ ಅದ ಬೀಚ್ಗಿ ಹೋಗದಕ್ ಒಂದ್ ಬಸ್ಸಿಗೆ ಹೋಗ್ಬೇಕು
ಹ್ಮ್
ಅಲ್ಲಿಂದ ಮತ್ತೆ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ಅಂದ್ರೆ ಅದು ಒಂದು ಇದನ್ನ ದಾಟಿ ಲಗುನ್ ಆ ಟೈಪ್ ಅದನ್ನ ದಾಟಿ ಒಳಗಡೆ ಬೀಚ್ಗ ಹೋಗ್ಬೇಕು
ಹ್ಮ್
ಅಲ್ಲಿಂದ ಟಿಕೆಟ್ ತೋಗೊಂಡು ಮತ್ತ ಹಡಗ್ದದಲ್ಲಿ ಕೂತ್ಕೊಂಡು ಈ ದಂಡಿಯಿಂದ ಆ ದಂಡಿಗೋಗಿ
ಹ್ಮ್
ಅಲ್ಲಿಂದ ಮತ್ತೆ ಒಳಗಡೆ ಬೀಚ್ಗ ಹೋಗಿ
ಹ್ಮ್
ಎಷ್ಟೋತನ ಆಟಾ ಆಡಿ
ಹ್ಮ್
ಎಲ್ಲಾ ಭಾವಚಿತ್ರಗಳನ್ನ ತಕ್ಕೊಂಡು ಸಂಜೆತನ ಅಷ್ಟೇ ಆಡಿದ್ವಿ ಮತ್ತೆ ಸಂಜೆ ಮೇಲೆ ಜಾಸ್ತಿ ಅಲೆಗಳ ಬರತ್ತೆ ನಾವ್ ಬೇರೆ ಬರೆ ಹುಡುಗಿರಷ್ಟೇ ಅಷ್ಟೇ ಹೋಗಿದ್ವಾ
ಹಾ
ಸುಮ್ನೆ ಅಪಾಯಗಳೆದು ತೊಂದರೆಗಳು ಯದಕ್ ಮಾಡ್ಕೊಳ್ಳೋದು ಅಂತಾ
ಸಂಜೆ ವೇಳೆ ಸಮುದ್ರದ ರ ರಭಸ ಜಾಸ್ತಿ ಇರುತ್ತಲ್ಲ
ಹ್ಮ್ ಚಂದ್ರಾಂದು ಅದು ಏನೋ ಐತಲ್ಲಮ್ಮ ನಂಗ್ ಅಷ್ಟು ಗೊತ್ತಿಲ್ಲಾ
ಹ್ಮ
ಅದಕ್ಕಾಗಿ ಸುಮ್ನೆ ಬೇಡಾ ತೊಂದ್ರೆ ಯದಕ್ ಬರೆ ನಾವ್ ನಾವ್ ಅಷ್ಟೇ ಹೋಗಿವಿ ಅಂತ ಅನ್ಕೊಂಡು ಅಷ್ಟೆ ಒಂದ ನಾಲಕ್ ಗಂಟೆ ಹಿಂಗೆಲ್ಲಾ ಮುಗಸ್ಕೊಂಡು ಅಲ್ಲಿಂದಾ ಬಿಡಷ್ಟಿಗೆ ಐದ್ ಗಂಟೆ ಆಯ್ತು
ಹ್ಮ್
ನಾವ್ ಮತ್ತೆ ಬರ್ಬೇಕಲ್ಲಾ ಈ ಕಡೆ ಕಾಲೇಜಿಗೆ
ಹ್ಮ್
ಅಲ್ಲಿಂದ ಆರಕ್ಕೆನೋ ಬಂದ್ವಿ ಆರಕ್ ಬಂದ್ಬಿಟ್ಟು ಅಲ್ಲಿ ಊಟಾ ಅದು ಮಾಡ್ಕೊಂಡು ಬಸ್ ಎಲ್ಲಾ ಹಿಡ್ಕೊಳಷ್ಟ್ರಿಗೆ ಒಂದ್ ಎಂಟ್ ಗಂಟೆ ಆಯ್ತು
ಹ್ಮ್
ಮತ್ತ ಅಲ್ಲಿಂದ ರಾತ್ರಿ ಬಿಟ್ಟು ಇಲ್ಲಿ ಬೆಳಿಗ್ಗೆ ಬಂದ್ವಿ
ಹ್ಮ್ ಹ್ಮ್
ಆಯ್ತಾ ಅವಳು ಮತ್ ನನ್ ಸ್ನೇಹಿತೆ ಅವಳು ಊರಿಗ್ ಹೋಗ್ಬೇಕಿತ್ತು
ಹ್ಮ್
ಆಮೇಲೆ ಅವ್ರ್ ಪಪ್ಪ ಅವ್ರು ಬಂದಿದ್ರು ಅವ್ಳು ಊರಿಗ್ ಹೋದ್ಲು
ಹಾ
ಮತ್ತಿಲ್ಲೆ ಕರ್ಕೊಂಡ್ ಹೋಗಿದ್ದೆ ಇಲ್ಲಿ ಒಂದ್ ಬೆಟ್ ಟ್ಟಕ್ ಕರ್ಕೊಂಡ್ ಹೋಗಿದ್ವಿ ಅಂದ್ರೆ ಫುಲ್ ಮಾರ್ನಿಂಗ್ ಆ ಮುಂಜಳೆ
ಹಾ ನಸುಕಿನ್ ಜಾವ
ಹ್ಮ್
ಹ್ಮ್
ಬೆಟ್ಟುಕ್ ಹೋಗಿ ಅಲ್ ಒಂದ್ ಸ್ವಲ್ಪ ನೋಡ್ಕೊಂಡು ಅಲ್ಲೆಲ್ಲಾ ಚೆನ್ನಾಗಿರುತ್ ಅಂದ್ರೆ ಮುಂಜಳೆ ಸೂರ್ಯೋದಯ ನೋಡಕ್ ಕೆಲ್ಲ ಚೆನ್ನಾಗಿತ್ತು ಅದುನ್ ನೋಡ್ಕೊಂಡು ಮತ್ತೆ ಬೆಟ್ಟ ಹತ್ಕೊಂಡು ಇಳ್ಕೊಂಡು ತಾ ಅದು ತುಂಬಾ ಕಷ್ಟ ಬಿಡು ಅಲ್ಲಿ ತುಂಬಾ ಜಾಸ್ತಿ ಕೋತಿಗಳೆಲ್ಲಾ ಇದ್ವು ಕೋತೀ ಇಗನ
ಇವಾಗೊಂದ್ ಐತಲ
ಮತ್ತೆ ಮತ್ಯಾವತ್ತು ದೇವ್ಸ್ಥಾನುಕ್ ಹೋಗಿದ್ರೆ ಓ ಹಿಂದ್ ಹಿಂದೆನೆ ಬತ್ತಾನೆ ಇತ್ ತ್ತು ಕೋತಿ ಹೂ ಹಿಂದ್ ಹಿಂದಾನೆ ಹಿಂಗ್ ಬರ್ತಾ ಇತ್ತು ಅಲ್ಲಿ ಲೋಟ ತಗಂತು ಹಿಂಗೆ ನೀರು ಐತನ ಗೊ ಹಿಂಗೆ ನೋಡಕ್ ಕ್ಕೆ ಹ್ಮ್ ಆಮೇಲ್ ನಾನು ಓಡೋಗ್ಬಿಟ್ಟೆ ಮ್ಮ್ ನಮ್ಮ ಜೀರ್ ತೆಕ್ಕ ನಮ್ಮ ಜೀರ ನಮ್ಮ ತಕ್ಕ ನಮ್ ಅಜ್ಜಿ ತಾತ ಅಂಪುಣ.
ಹಾ
ಶಾಲೆಗ್ ಹೋಗ್ತೀಯಾ ನೀನು ಹೂ ಏನೇನ್ ಮಾಡ್ತೀಯ ಶಾಲೆಯಲ್ಲಿ
ಏನ್ ಬರೀತ್
ನೋಡ್ತ್ಯಾ ಟೈನ್ ಆತೈತೆ ಟೈನ್ ಟೈನ್ ಟೈನ್ ಟೈನ್ ಟೈನ್ ಆಯ್ತ್ ಮತ್ತೆ ನೀನೆಲ್ಲೂ ಹೋಗಿಲ್ವಾ ಪ್ರವಾಸುಕ್ಕೆ
ನಾವೆಲ್ಲಿ ಹೋಗಿಲ್ಲ ಪ್ರವಾಸಕ್ಕೆ ಮನೇ ಆಯ್ತು ನಾವ್ ಆತು
ಇಲ್ಲಿ ನಮ್ಮ ಮನ್ಯಾಗೊಂದು ಹುಡ್ಗ ಬರ್ತೈತೆ ದಿನಾಲು
ಹಾ
ಅವ್ನ್ ಎಷ್ಟು ಕಿಡಿಗೇಡಿ ಅನ್ಬೇಡ ನೀನು ಆದ್ರೆ ಹೇಳಿದ್ ಮಾತ್ ಕೇಳಲ್ಲ
ಹಾ
ಆದ್ರೆ ಏನ್ ಚೆನ್ನಾಗ್ ಮಾತಾಡ್ತಾನೆ ಬಟ್ ನಾವ್ ಹೇಳೋ ಮಾತೇನು ಕೇಳಲ್ಲ ತಂದೆ ತಾನ್ ಆಟಾಡದು
ಹ್ಮ್
ಆಯ್ತು ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ತನ ಚಂದಗೆ
ಹಾ ನೀವು ಮುಟ್ಟಬೇಡ ಅಂತಿದ್ದ್ ಮುಟ್ಟತಾನನ
ಹಾ ಹಂಗೆ ಅವ ಹುಡುಗರಂದ್ರ ಹಂಗೆ ಅಲ್ಲಾ ನಾವ್ ಮಾಡ್ಬೇಡಂದಿದ್ದೆ ಅವ್ರಿಗೆ ಮಾಡಕ್ ಫುಲ್ ಏನು ಕಾತುರ ಆತುರ ಇರ್ತದ
ಹ್ಮ್
ಆಯ್ತಾ ಮತ್ ಇವಾಗ ಪಾಪ ಅವನಿಗೂ ಶಾಲೆಗ್ ಬೇರೆ ಸೇರಿಸ್ಬಿಟ್ಟವ್ರೆ
ಹಾ
ಮೊದ್ಲು ಕೂಸುಮನೆ ಅಂದ್ರೆ ಅಂಗನವಾಡಿಗಂತ ಹೋಗ್ತಿದ್ದ
ಹ್ಮ್
ಇವಾಗ ಶಾಲೆೆಗೆ ಬೇರೆ ಸೇರ್ಸವ್ರೆ ದಿನಾಲು ಶಾಲೆೆಗೆ ಹೋಗ್ಬೇಕು ಬೆಳಿಗ್ಗೆ ಎಂಟುವರೆಗ್ ಹೋಗಿ ಹನ್ನೆರಡುವರೆ ಒಂದಕ್ ಬರ್ತಾನೆ ಇಲ್ಲ ಒಂದ್ ಗಂಟೆ ಒಂದ್ ಗಂಟೆೆಗೆ ಬರ್ತಾನೆ
ಹಾ
ಇ ನ ಮನಗಿ ಮತ್ತೆ ಏನು
ನಬ್ಬಿ ಒಯ್ತಾನ
ಹಾ ಡಬ್ಬಿ ತಗೊಂಡ್ ಹೋಗ್ತಾನೆ ಏನೇನ್ ತಗೊಂಡ್ ಹೋಗ್ತಾನು ಡಬ್ಬಿ
ನಮ್ಮ ಅಕ್ಕನ ಮಗಳ ಹೋಗ್ತಾಳ ಅವಳು ಡಬ್ಬಿ ಒಯ್ತಾಳ
ಪುಳಗಿ ಎಲ್ಲಾ ತಗೊಂಡ ಹೋಗಿದ್ದೆ ಇಡ್ಲಿ ಎಲ್ಲಾ
ಹಾ ಹಾ ಎಲ್ಲರ ಜೊತ್ ಹಂಚ್ಕೊಂತಿಂತಿ
ಯಾರ್ಯಾರಿಗೆ ಕೊಡ್ತೀಯಾ ಯಾರ್ಗೂ ಕೊಡಲ್ಲ
ಕೊಡ್ಬೇಕು
ಇಲ್ಲ
ಯಾಕ
ತ್ತರೆ
ಓ ನಿಮ್ ನಿಮ್ದು ಟಿಫಿನ್ ನೀವೇ ತಿನ್ಬೇಕಾ
ಾರ ಒಂದು ಬೇರ್ಯಾರಾ ತಿನ್ಬೇಕು ಹಾ ಹಾ ಹಾ ನಾವ್ ನಾವ್ ನಾವು ಟಿಫನ್ ನಾವು ತಿನ್ಬೇಕು
ಹಾ ಹಾ ಹಾ ನಮ್ ಸ್ಕೂಲ ಅಲ್ಲಿ ಹಂಗಿರ್ಲಿಲ್ಲ ನಾವೆಲ್ಲರೂ ಹಂಚ್ಕೊ ತಿಂತಿದ್ವಿ
ನಿಮ್ ಅಕ್ಕನ್ ಮಗಳಿಗೂ ಹೋಗ್ತಾಳಲ್ಲ ಶಾಲೆಗೆ ಯಾವ್ ಶಾಲೆಗೆ ಹೋಗೋದು ಅಲ್ಲಿ
ಅಲ್ಲೇ ನಮ್ಮೂ ಊರಲ್ಲೇ ಹೋಗ್ತಾಳ ಅವ್ರ ಊರಲ್ಲ ಹೋಗ್ತಾಳ ಅವಳು ಟಿಫಿನ್ ಯಾರ್ ಜೋಡಿನೂ ಹಂಚ್ಕೊಳ್ಳಲ್ಲ
ಹೌದ ಇವಾಗೆಲ್ಲಾ ಹಂಗೆ ಅಂದ್ರೆ ಗುರುಗಳೇ ಬಿಡಂಗಿಲ್ಲ ಹಂಗೆ ಅಂಚ್ಚ್ಕೊಂಡು ತಿನ್ನಕ್ಕ ಕೊಡ್ತಿತ್ತು ಇವಾಗ ಯಾಕೆ
ಹ್ಮ್
ಅಪ್ಪ ಯಾವ ಇವತ್ತು
ಹಾ
ಇವ್ಳೇನು ಟಿಫಿನ್ ತಗೊಂಡ್ ಹೋಗ್ತಾಳಾ
ಹಾ ತಗೊಂಡ್ ಹೋಗ್ತಾಳ
ಹ್ಮ್
ಯಾರಿಗು ಕೊಡಂಗಿಲ್ಲ ತಂದು ತಾನ ಅಷ್ಟೇ ತಿಂತಾಳ
ಹ್ಮ್ ಏನು ಒಟ್ಟ ಬಿಡಂಗಿಲ್ಲೇ ಏನ್ ಶಾಲೆ ಏನು ದಿನಾಲೂ ಹೋಗ್ತಾಳ
ಇಲ್ಲ ಮನೇಲಿ ಯಾವುದೇ ಫಂಕ್ಷನ್ ಇದ್ ಇದ್ರುನು ಅವ್ಳಿ ಕೆೇಳೆ ಅವಳ ಅಂದ್ರ ಅವಳ ಶಾಲೆ ದಿನಚರಿ ತಕ್ಕಂಗೆ ಇಟ್ಕೋಬೇಕಾಗತ್ತ
ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳು ಬಿಟ್ರ ನಡೀತಿದ್ದ ಶಾಲೆ ಬಿಡಂಗಿಲ್ಲ ಹ್ಮ್ ಹಂಗೆ ಇವಾಗ ಎಲ್ಲ ಯಾಕಂದ್ರ ನೋಡಿ ಇಲ್ಲ ಎಲ್ಲಾ ಶಾಲಾ ಶುಲ್ಕಗಳು ಎಷ್ಟು ಜಾಸ್ತಿ ಆಗ್ಬಿಟ್ಟೈತಿ
ಹ್ಮ್
ಮತ್ತೀಗಿಂದನೇ ನಾವೇ ಶಾಲೆ ಬಿಡ್ಸದೆಲ್ಲ
ಹಾ ಹಂಗ್ ಕಲ್ಸಿದ್ರೆ ಅವ್ ಏನ್ ಅನ್ಕೋತಾರ ಯಾವ್ದಾದ್ರು ಕಾರ್ಯಕ್ರಮ ಬಂದ್ರೆ ಬಿಡ್ಬೋದಾ ಇವತ್ತು ಶಾಲೆ ಅತ್ತೆ ಅವ್ರೇ ಅವ್ರೇ ಕೇಳ ಬಿಡ್ತಾರ ಮೊದ್ಲೆ ಹಾಗಾಗಿ ನಾವೇ ಇಲ್ಲ ಕಾರ್ಯಕ್ರಮಗಳನ್ನೇ ಕರೆಕ್ಟ್ ಆಗ ಇಟ್ ಸರಿಯಾದ ಸಮಯಕ್ಕೆ ಇಟ್ಕೊಂಡ್ರ ಅವ್ರಿಗೂ ರೂಢಿ ಆಗತ್ತ ಶಾಲೆ ಹೋಗಕ
ಹ್ಮ್ ಅವ್ರಿಗೂ ಸಾಲಿಗೆೇಸಿಗಂಗೆಲ್ಲ
ಸ ಕೇಳ್
ಮತ್ತೇನ್ ಸಮಾ ಆಚರ ಅಡುಗೆ ಎಲ್ಲ ಆಯ್ತಾ
ಏನಿಲ್ಲ ಇವಾಗ ಮಾಡ್ಬೇಕಿಕ್
ಹ್ಮ್ ಹ್ಮ್ ಆರಾಮ ದರ ಮಮ್ಮಿ ಅವರೆಲ್ಲಾ
ಹಾ ಆರಾಮ್ ಅದಾರ
ಹ್ಮ್ ಎಪ್ಪ ಮನ್ನಿ ನಂದು ಒಬ್ಬಳು ಅಂದ್ರೆ ನನ್ನ ಶಾಲ್ ಶಾಲೆ ಗೆಳತಿ ಯಾಕೆಗಿ ಹಿಂಗೆ ಕರೆ ಮಾಡಿದ್ದೆ
ಹಾ
ಆಕಿ ಅವ್ರ ಕಾಲೇಜ್ದಾಗಿಂದ ಏನೇನ್ ಆಾಗೇತಿ ಅನುಭವಗಳು ಅವೆಲ್ಲಾ ಹೇಳ್ಕೊ ಅಂತ ಕುಂತಿದ್ಲು
ಹ್ಮ್
ಹಂಗಾಗಿತ್ತೋ ಇದು ಅಂದ್ರೆ ಅವಳು ಅ ವೈದ್ಯ ಅದರ್ದು ಕೋರ್ಸ್ ಮಾಡ್ತಿದ್ದಾಳಾ
ಹ್ಮ
ಅದ್ರ ಬಗ್ಗೆ ಹೇಳಿದ್ಲು ನಾನ್ ಇವಾಗ ಬೆಳಿಗ್ಗೆ ಬೇಗ್ನೆ ಅಂದ್ರೆ ಒಂದ್ ಸ್ವಲ್ಪ ದಿವ್ಸ ಮೊದ್ಲೆಲ್ಲ ಎಂಟು ಗಂಟೆಯಿಂದ ಎರಡ್ ಗಂಟೆ ತನ ಏನೋ ಇತ್ತಂಥ
ಹ್ಮ್
ಅದು ಬಿಸಿಲ್ ಅವಾಗ ಬಿಸಿಲ್ ಜಾಸ್ತಿ ಇತ್ತಲಾ
ಬಂದ
ಅದಕ್ಕೆ ಕಂಗಿತ್ತ ಇವಾಗ ಒಂದ್ ಸ್ವಲ್ಪ ಟೈಮ್ ಟೇಬಲ್ ಎಲ್ಲ ಚೇಂಜ್ ಮಾಡಿ
ಹಾ
ಹತ್ ಗಂಟೆಯಿಂದ ಐದ್ ಗಂಟೆ ತನ ಕಾಲೇಜ್ ಅಂತ
ಹ್ಮ್
ಬೆಳಿಗ್ಗೆ ಎಲ್ಲಾ ಯೋಗ ಕ್ಲಾಸಸ್ ಅಂತ
ಹ್ಮ್
ಮತ್ತೆ ಸಂಜೆ ಸಂಜೆ ಮೇಲೆ ಆಚೆಗಡೆ ಅಂದ್ರೆ ಪ್ರಾಕ್ಟೀಸ್ ಅಂತ ಯಾವುದೋ ಆಸ್ಪತ್ರೆಗೆ ಹೋಗ್ತಾಳಂತ ಏನೇನೋ ಹೇಳ್ತಾ ಇದ್ಲು ಹ್ಮ್
ಹ್ಮ ಹ
ಏನೆಲ್ಲ ನೀನೇ ಹೇಳ ಬೇಕು
ನಾ ನಾವು ಏನಿಲ್ಲ ಅಡಗೆ ಮಾಡ್ಬೇಕು ನಮ್ಮ್ ಮನೆ ಒಂದ್ ಹುಡುಗ ಬರುತ್ತ ಅದ್ರ ಜೊತೆ ಸ್ವಲ್ಪ ಆಟ ಆಡ್ತೀವಿ
ಹ್ಮ್
ಚೆನ್ನಾಗ್ ಟೈಮ್ ಪಾಸ್ ಮಾಡ್ತಾನ ಅವನು
ಹ್ಮ್
ಆದ್ರೆ ಅವ್ನ್ ಕೈಯಲ್ಲಿ ಇರೋದೇನು ಕೊಡಲ್ಲ ನಮ್ಮಬಲ್ಲಿ ಇರೋದೇನನು ಬಿಡಲ್ಲ ಎಲ್ಲಾ ಇಸ್ಕೊಂಡ್ ಹೋಗ್ತಾನ
ಹ್ಮ
ಹುಡುಗರು ಅಂದ್ರೆ ಹೆಂಗೆ ಇರ್ತಾವ ಹಾ ಹ ಚಲೋ ಮಾತಾಡತನ ಆದ್ರ ಚಂದಗೆ
ಹಾ
ನಾನು ಊಗ್ ಬಂದಿದ್ದೆ ಅದಕ್ಕೆ ಅವನು ಇವತ್ ಬಂದ ನಮ್ಮ ಮನಗೆ
ನೀವ್ ಅಕ್ಕ ಇದ್ರ ಬರಂಗಿಲ್ಲ
ನಮ್ಮ ಅಕ್ಕ ನಾ ಇರ್ಲಾರ್ದ ಆಕಿ ಅವಳ ಸ್ನೇಹಿತೆ ಮನೆಗ್ ಹೋಗಿದ್ಲು ಅದಕ್ಕೆೇ ಇವತ್ತು ಬಂದಾನು
ಹ್ಮ್ ಹ್ಮ್ ಹ್ಮ್
ಸರಿ ಮತ್ ನಾನ್ ನಿಂಗ್ ಮಾಡ್ಲ
ಹ್ಮ್ ಹ್ಮ್ ಹ್ಮ್ ಆಯ್ತು
ಹಾ ಹಕ